ಲೋ ಹಲೋ.
ಹಾ ಏನ್ ನಡೆದದೋ ಶ್ರೀರಾಮ.
ತಡಿ ತಡಿ ತಡಿ ಎರ್ ಬರ್ಡ್ಸ್ ಕನೆಕ್ಟ್ ಮಾಡ್ಕೋತನ ತಡಿ.
ಹಾ ಮಾಡ್ಕ ಮಾಡ್ಕ ಆರಾಮ್ ಮಾಡ್ಕ.
ಹಾ ಹೇಳ.
ನಾಷ್ಟ.
ನಾ ನಾಷ್ಟ ಹಲೋ ಅಲೋ
ಹಲೋ
ನಾಷ್ಟ ಆಗದಿಲ್ಲ
ಹಾ ಹಾ ಆಗ್ಯದ ನಿಂದ
ಸ್ಲೋ ಕೇಳಕುತದ್ದಲ್ಲೆ ಯಾಕ ಸೌಕಸ ಕೇಳಕತದ್ದ ನಿಂದ ಧ್ವನಿನೆ ಕೇಳ ಒಲ್ಲದ
ಈಗ
ಹ್ಮ್ ಹಾಗ್ಯದ ನಾಷ್ಟ
ಇಡ್ಲಿ ಇಡ್ಲಿ
ಇಡ್ಲಿ ಇಡ್ಲಿ ಸಾಂಬಾರಾ
ಹ್ಮ್
ಹ್ಮ್
ಏನು ಮಾಡವಲೆ
ಏನ
ಏನ್ ನಾನ ನಾಷ್ಟ ಹೊರಗಡೆ ಒಗ್ಗರಣಿ ಸುಶಲಾ ಹೇ ಧ್ವನಿ ಬರಾಬರಿ ಕೇಳವಲ್ಲದಲೆ ಅದು ಏರ್ಪಡಸತಗಿ
ತಡಿ
ಹಲೋ
ಈಗ
ಹಾ ಈಗ ಪೂರಾ ಕೇಳತ್ ನೋಡ್ ಕಿವಿಗ ಸೀದ ಒತದ
ಹ್ಮ
ಶೆಂಕರೆ ಏನ್ ಮಾಡಕುತನ ಶೆಂಕರೆ
ಫೋನ್ ನೋಡತನ
ನೀನ್ ಏನ್ ಮಾಡಗತಿ
ನಾ ಕೆಲ್ಸ ಕೆಲಸ ಚಿಂತೈತಿ
ಹೌದಾ
ಹ್ಮ್ ಯಾವಗ ಬರಬೇಕಂತ ಮಾಡಿದ ಹಾಸ್ಟೆಲಿಗ
ಹಾಸ್ಟೆಲ್ ಕಡಿಗ ಏನಂತದ ಎಲ್ಲ ಜನ
ನೆನಪದಿಲ್ಲ ಹಾಸ್ಟೆಲ್ ಶಾಪುರ್ ಅನ್ನೋದು ಬಿ ಸಿ ಎಂ ಹಾಸ್ಟೆಲ್ ನೆನಪದಿಲ್ಲ
ಹಾ ನೆನಪ ಎಂಗೂತದೊ ಶಾಪುರ ಹಾಸ್ಟಲ್ ಎಂಗ ನೆನಪುತದ ಹ್ಮ್ ಊಟ ಆಲ್ಲಿ ದೊಡಪ್ಪ ಹಾಸ್ಟೆಲ್ ನಮ್ದು ಹಾಸಲ್ದಾಗ ಇವತ್ತ ಇದ್ರೆ ಇಡ್ಲಿ ತಿಂತಿದ್ದೆ ಏನ್ ಮಾಡ್ತಿ ಮತ್ತ ಯಾರು ಜೋಶಿ ಅಡಗಿ ಮಾಡಿದ್ ಹನುಮಂತಣ ಯಾಕ ಬರವಲ್ಲ
ಆಕ್ಸಿಡೆಂಟ್ ಆಗೆದಂತಲೇನ
ಯಾರ ಇಲ್ಲಿ ಹಣಮಂತಣ್ಣಗ
ಹಾ
ಏನ್ ಮಾಡ್ಕಂದನ್
ಯಾವನಿಗ್ ಗೊತ್ತ ತಿಂಗಳಯತ ಹಾಸ್ಟೆಲಿಗೆ ಬರಲಾಗನ
ತಿಂಗಳ ಆಯ್ತ
ಹಾ
ಏನಾಗದೇನ
ಯಾರಿಗ್ ಗೊತ್ತು
ಸಾಯಂಕಾಲ ಏನಿದೆ ಇವತ್ತು
ಸಾಯಂಕಾಲ ತತ್ತಿ ಅನ್ನ
ಸಂಡೇ ಅಲ್ಲ ಇವತ್ತು
ಹ್ಮ್
ಮ ಇಲಿ ನಾನ ನೋಡ್ಸ್ ಎಲ್ಲ ಅಷ್ಟ ಅಲ್ಲಿ ಅವ್ಯನ್ ನೋಡ್ಲಿ ಎಲ್ಲಾ ಕಾಪಿ ಅವ್ಯಾನ್ ಯಕಡ ಕಡೆ ಬಿದ್ದಪ್ಪಾ ಹ
ಏನೇನ್ ಇಲ್ಲಿ ಬಾ ಇಲ್ಲಿ ಬಂದ್ ನೋಡಿ ಯಾವ್ದ ಇಲ್ಲ ಯಾವವುಲ್ಲ
ಇಲ್ಲಿ ಕುಂತ ಇಲ್ಲಿಂದೆ ನೋಡ್ರಿ ಏನ್ ಕಾಣ್ದಂದೆ
ಹ ಇಲ್ಲಿ ಬಂದ ನೋಡ್ರ ಅಲ್ಲಿ ನೋಡ್ರಿ ಏನ್ ಕಾಣತ್
ಏನ್ ಕಾಣ್ದನ್್ರನ ಸಿರಿ
ಹಾ
ಎಂಟನೇ ತಾರೀಕ್ಲ ಮತ್ತ ಎಲ್ಲ ಹುಡುಗರ್ ಕರ್ಕಂಬ
ಎಲ್ಲ ಸುತ್ತ್ ಕರ್ಕೊ್ ಬರಕ್ಕೆ ಆಗಲ್ಲ
ಯಕ್ಕ
ನೀನೇ ಹೇಳು
ನಾ ಹೇಳೇನವ್ರಿ ಎಲ್ಲ ಸ್ ಬಂದ ಇತ್ ನೀನ್ೊಂದ್ಸಲ ನಾಳೆ
ಹ್ಮ್
ಇೊಂದ್ಸಲ ಹೇಳತ್ ನೀ ಮತ್ ಬರ್ರಿ ಪೂ
ಲ
ಹಾ ಏನ್ ಮಾಡವ ಫ್ಲೈಟ್ ಏನ್
ಹ ಯಾರ್ದಾರ ಬೈಕ್ ಇಸ್ಕೊಂಡ್ ಬರಾವ
ಯಾರಾರ ನೀನು ಶಂಕರ್ ಸಂದೀಪ ಶಂಕರ್
ಹ್ಮ್ ನೋಡ್ಬೇಕು
ಯಾಕ
ಹ್ಮ್ ಅಂದ್ರೆ ಬರ್ತ
ಯಾಕ್ ಶಂಕ್ರನೇನೋ ಮಾತಾಡಲ್ವೇನೋ
ಹ್ಮ್
ಯ್ದ ಸಲ
ಇದು
ಬಸವಾಡ ಅಂತನಪ್ಪದಾ ಎದ್ರ ಸಲಗ
ನ ಅಜ ಅದು
ಎದ್ರ ಸಲ್ವಾಗಿ ಏಳು
ಏನಿಲ್ಲ
ಹ್ಮ್ ಯಾವಾಗ್ಲಿಂದ ನಿನ್ನೆಲ್ಲಿಂದ
ಬಾಳ ದಿನ ಆಯ್ತಿ
ದಿನ ಮಾತಾಡಲೇನೋ
ಹ್ಮ್
ಅದೆಲ್ಲಾ ಬಿಡು ಈ ಮೂವರ್ ಬರಿ
ನೋಡ
ಹ್ಮ್ ಪೂ ಅವತ್ತೊಂದ ದಿನ ಆಯ್ತ್ ಮತ್ತೆ
ಹ್ಮ್
ಮತ್ತೆ ಮತ್ತೆ ಯಾವಾಗತ್ರ ಏನಿಲ್ಲ ಅವತ್ತುಂದೇನ್ ಬರ್ರಿ ಹ್ಮ್ ಮತ್ತೆ ಏನ್ಡದು
ಹ್ಮ ನಿನ್ನೆ ಇದು ಕೊಟ್ರಲ್ಲೇ ನ ಕೊಟ್ನಿ ಇದ್ದ ಅಲ್ಲ
ಏನ್ ಕೊಟ್ರ
ನೀ ಕೊಟ್ಟಲ್ಲ ಅಸೈನ್ಮೆಂಟ್
ಹ ಮತ್ ನಾ ಇದ್ನಲ್ಲು ಅದ ಏನಲ್ಲಿ ಈ ಕೇಳು ಅಲ್ಲಿಗ್ ಹೋಗಿನ ಇಲ್ಲ ಚಿಗ್ಗ ಜನ ಫೋನ್ ಹಚ್ಚ್ ಬಿಟ್ರ ಒಂದು ಹತ್ತು ಮಂದಿ ಹನ್ನೊಂದ ಮಂದಿ ತೀಕ್ಷಣಂದ್ ಕೊಟ್ಟಿನ್ ಪೋ ಹಿಂದಿ ರೊಕ್ಕ ಕೊಟ್ರ ರೊಕ್ಕ ಆತ ಹೇಳಿ ಬಂದಿದ್ದೆ ನಾನು ಜೆರಾಕ್ಸ್ ಆಮಲೆ ಎಂದಡಿ ಕೊಟ್ಟ ಆ ಪಾಸಿಂದ ಹೆಂಗ ಮಾಡಮ್ ಹ್ಮ್
ಪಾಸಿಂದು ನೀ ಹೆಂಗ ಅಂತಿಯ ಹಂಗೆ
ಹೆಂಗನಕ್ಕ ಏನಿಲ್ಲ ಏನ್ ಏನುತ ಫೋಟೋ ಆಲಿನು
ಹ್ಮ್ ಆ
ಆಯ್ತ್ ಫೋಟೋ ಒಂದ ತೆಗೆದುಇಟ್ಟಕ
ಹ್ಮ
ಆಧಾರ್ ಕಾರ್ಡ್ ಏನ್ ಬಿಡು ಅಲ್ಲೇ ಅಪ್ಡೇಟ್ ಮಾಡ್ತಾನತ್ತ ಆಧಾರ್ ಅದೇ ತಿದ್ದ್ಬಿಡಿ ಮಾಡ್ಸನ ಅಲ್ಲಿ ಈಗ ಏನ್ ಗೊತ್ತಾನ ಮೇನ್ ಏನ್ಬೇಕಂತಂದ್ರ ಕದು ಕಾಸ್ಟ ಇಂಕಮ್ ಅದ ನಿಂಬಲ್ಲಿ
ಹ್ಮ್
ಅ ಕಾಸ್ಟ್ ಇನ್ಕಮ್ ಒಂದು ಆಧಾರ್ ಕಾರ್ಡ್ ಒಂದು ನಿಮ್ದ ಫೀಸ್ ರಿಸಿಫ್ಟ್ ಮೊನ್ನೆ ಅದು ಫೀಸ್ ರಿಸಿಫ್ಟ್ ಇದು ಮಾಡಿದಲ್ಲ
ಹ್ಮ್
ಇವತ್ ಖಾಲಿಇದ್ದೆ ಅಂದ್ರರು ಹೋಗಿ ಅವೆಲ್ಲಸ ಜೆರಾಕ್ಸ್ ಮಾಡ್ಸಮ್ಮ ಅದೊಂದು ಪಾಸಿದು ನಮ್ಮಲ್ಲ ಫಾರ್ಮು ಅದ್ರ ಮೇಲೆ ಇಟ್ಕಸ ನಾಳೆ ಅದು ತುಂಬಿಕಿಸ್ಕಡ್ ಸರ್ ಕೈಲಿ ಸಿಗ್ನೇಚರ್ ಮಾಡ್ಸ್ಯಮ್
ಹ್ಮ
ಸಿಗ್ನೇಚರ್ ಮಾಡ್ಸ ನಾಳೆ ಸೀದಾ ಶಾಪುರ್ ಹೋದ್ರ ಐತೆ
ಶಾಪುರ್ದಾಗ ಎಲ್ಲಿ ಕೊಡಬೇಕು
ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮೇಲೆ
ಹಾ
ಅಪ್ಲಿಕೇಶನ್ ಹಾಕಿದೀವ ಅಂತಂದ್ರ ಅದ್ ಫೇಕ್ ಮಾಡ್ಕಸ ಅಪ್ಲಿಕೇಶನ್ ಹಾಕ್ತರು ಅಪ್ಲಿಕೇಶನ್ ಹಾಕಣ್ಣ ಸೀದಾ ಆಯ್ತು ಒಂದ್ ದಿನ ಅಣ್ಣ ಮರ್ ದಿನ ಹೋಗೋಣ ಸೀದಾ ಪಾಸಸ ಬಂದ್ ಬಿಡಮ್
ಹ್ಮ ಎಲ್ಲ ಕಂಪ್ಯೂಟರಾದ ಈಸ್ಕೊಂಡು ಬಾರಮ್ಮ ಡಿಪೋಗೆ ಹೋಗಿ ಬಾರಾಮ್
ಎಲ್ಲೇನ್ ಕೊಟ್ರೆ ಆಯ್ತು ಡಿಪೋಗೆ ಬ್ಯಾಡ್ಲೇ ಇಲ್ಲೇ ಕೊಡಮ್
ಹ್ಮ್
ಎಲ್ಲಾ ನೋಡಮಂತ ಕೇಳಿತ್ ರಡ್ಡ ತಕ್ಷ ಮಾಡಂತಂದ್ರ ರೆಡ್ಡ್ಯ ಕೊಡಮ್ಮ
ಹ್ಮ್ ಇಲ್ಲ ಕೊಡಮ್ ಕಂಪ್ಯೂಟರ್ದಾಗ ಕೊಟ್ರ ಕಂಪ್ಯೂಟರ್ದ ಕೊಡಮ್
ಹೌದ್ ಮತ್ ಅಲ್ಲಿ ಯಾರ ಹೋತರ ಮತೊಮ್ಮೆ
ಕಂಪುಟರ್ದಾಗ ಈಸ್ಕೊಂಡು ಒಂದು ಎರಡ್ ಮೂರ್ ದಿನ ಬಿಟ್ಟು
ಹ್ಮ್ ನಡೀತದ ಅದ ಪಾಸ್ ಒಂದ ಆಯ್ತ ಅಂದ್ರೆ ಆಯ್ತ ಸ್ಟಿಪೆಂಡ್
ಸ್ಟಿಪೆಂಡ್ ಬರ್ತಾವ ಬರಗ
ಯಾವಾಗ
ಹಾ ಬರ್ತೇನೆ
ಹಾ ಸಿಗ್ನೇಚರ್ ಮಾಡಿ ಕೊಟ್ಟಿವಲ್ಲಾ
ಹ್ಮ್ ಕಳಿಸರ್ ಇಲ್ಲಿ ನಾನ್ ಮುಂದೆ
ಎಷ್ಟು ಬರ್ತಾವಳವು
ನನಿಗೆ ಮೂರ್ ಸಾವಿರ
ನನಗೆ
ಯಾವನಿಗೆ ಗೊತ್ತು ಬರ್ತಾವ ನಿನಗೆ ಒಂದು ನಾಕು ಐದು
ಆ
ಬರ್ತವ್ ನಿನಗೆ ಒಂದು ನಾಕು ಐದು
ನಾಕೈ ನನ್ಗೆನೆ ಸಾವ್ರಸಾವ್ರ ಡಿಫ್ರೆನ್ಸ್ ಆಗ್ತದ್ ಸರಿ
ಹ್ಮು
ಒಂದ್ ಹತ್ತು ದಿನ ಅಂದ್ರೆ ಮುನ್ನೂರ್ ಲಾಸ್ಟ್
ಹ್ಮು
ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಅಂದ್ರೆ ಹತ್ತು ಸಾವ್ರ ಒಗುತ್ಲೆ
ನೀ ಕಾರ್ಯದಗ್ ಪೇಮೆಂಟ್ ಆದ್ರೆ ಸಂಬಂದಿಲ್ ನಿನಿಗೆ
ಬಂದಿಲ್ಲ ಏನ ಎಷ್ಟ್ ಇನ್ನು ಬಂದಿಲ್ಲ
ಪೇಮೆಂಟ್ ಒಂದ ಹೊತ್ತಿರಿ ಏನ್ ತೋರ್ಸುತ್ತೆ
ಏನ್ ತೋರ್ಸಲ್ಲ ಅದೇ ತೋರ್ಸತದ ಆಮೇಲೆ ಅದ್ರ ಬಗ್ಗೆ ಆಮೇಲೆ ನಿಂಗ್ ಮಾತಾಡ್
ನ ನಾಳೆ ಫೋನ್ ತಾಬ ನೋಡಣ
ಹ್ಮ್ ತೋಮರ್ತ್ ತೊ ಮೊನ್ನೆ ತಗೊಂಡ್ ಬಂದಿದ್ದೆ ಫೋನ
ನಾಳೆ ತಾಬ
ಹ್ಮೂ ನಾಳೆ ತಗೊಂಡ್ ಬರ್ತಿನ್ ತೊ
ಹ್ಮು
ಫಂಕ್ಷನಿಗೀ ಯಾರ್ಯಾರಿಗೆ ಹೇಳವಕನಂಗಾಯತ್ ಮತ್ತ
ನೋಡು ಯಾರಿಗೆ ಹೇಳ್ತಿ
ನೆನ್ನೇ ಹೇಳಿನಿ
ಸಂಜಿಕ್ ಮಾಡ್ತಿರಾ ಹೆಂಗೆ
ಇಲ್ಲಲ್ಲೇ ಬೆಳಗ್ಗೆೇನೆ ಒಂದ್ ಹನ್ನೊಂದ್ ಹನ್ನೊಂದುವರಿ ನಿನ್ನೆ ನಿಲ್ದಣಿಹೋಗಿ ನಿ ನಿನ್ನೆ ನಿನ್ನೆ ನಿಲ್ದಣಿ ಹೋಗಿದ್ದಿವಲ್ಲಾ
ಹಾ
ಅಲ್ಲಿ ಇದ್ರುಪ ಜನಾಸ್ ಮಂದಿ ಐ ರಮ್ಯಗೆ ಹೇಳ್ ರಮ್ಮಗೇಳ್ದೆ ಆಕಿ ಆಗಿಕಿ ಅನ್ನುಗೇಳ್ದೆ ಆಕಿ ರೇಕ್ಕಾ ಅಶ್ವಿನಿ ಆಪೃುಥ್ವಿ ವೈಭವಿನಿ ಹಾ ವೈಭವ್ ಇದಿದಿಯಲ್ಲ ಆಕಿ ಓಸ್ ಮಂದಿ ಹೇಳ್ದಿ ಆಕಿ ವೈಭವಿಗ ಅಲ್ಲ ಅಶ್ವಿನಿ ಬರ್ತನಂತ್ ಅಂದಳ
ಹ್ಮು
ಹಮತ್ತೂ ಅನು ಬರ್ತನಂತಂದಾಳ ಆಕಿ ಪೃಥ್ವಿ ಅವತ್ ದಿನಾ ಕೆಲ್ಸ ನಂದು ನೋಡಮ್ಮ ಇದ್ದಿದಿಲ್ಲ ಅಂದ್ರೆ ಬರ್ತನ ಅಂತಂದ್ದಳ ರಮ್ಯಾ ಬರ್ತನ ಸೂರ್ಯ ಬರ್ತನ ನಮ್ ಕ್ಲಾಸ್ಸಗೆ ಹುಡುಗರು ಎಲ್ಲಾರಿಗು ಒಂತರ ಮಿಸ್ ಮಾಡಬಾರ್ದ್ ರೀ ನೀ ಅವತ್ ಬಂದಂಗೆ ಎಲಸ ಮಂದಿ ಕರ್ಕೊಂಡ್ಬಾ
ಹ್ಮು ನೋಡಣ
ರೊಕ್ಕೊದೇನ್ ಇದ್ ಮಾಡ್ಬೇಡ ಅವು ಹುಡುಗರ್ ಬಲ್ಲಿ ಕೇಳ್ರು ಒಂದ್ಸಲ ಕೇಳೋದ ಇಲ್ಲ ಕೊಡ್ಲಿಲ್ಲ ಅಂದ್ರ ನಾ ಹೆಂಗಿದ್ರು ಕೊಡ್ತಿನಿ ಗುಣ್ಂತರ
ಹ್ಮು
ಅವತ್ ನಿಂಗೆದ್ದೆ ನೆಟ್ವಗ್ ಸುಮ್ ಬಂದ್ಬಿಟಾಣೌ ಇಗ ಮತ್ತೆ ಜಾಸ್ತಿ ಹುಡುಗರು ಬಂದಾವಲ್ಲಾ ಕಾಲೇಜ್ಗಿ
ಹ್ಮು
ಬರ್ತಾರೆಲ್ರ ಎಲ್ಲಾ ಸ್ ಮಂದಿ ಹೇಳಿದ್ರೆ
ಹ್ಮು
ಅವತೆಲ್ಲಸ್ ಮಂದಿ ಬಂದ್ಬಿಡ್ರಿ ಕ್ಲಾಸ್ ಯಾರರಿದ್
ಹ್ಮು ಬುಧವ ಎರವಿಶಂಕರ್
ಏಯ್ ಎಲಿವರ್ನಕೆಳಣ
ರವಿಶಂಕರ್ ಸರ್
ಫಂಕ್ಷನ್ ವೇರ್ ಅಂದ್ ಬಿಡೊಗೆದ್ ಬಿಡು ಅದು
ಹ ಸರಿ ಏನೊಒಂದ್ ನಡ್ದದ ಕಾಲ ಹ್ಮಂ ಬುಧವಾರ ಒಂದ್ ಮುಗ್ ಮತ್ ಗುರುವಾರ ಯಾರು ಬರ್ತಾರೆ ಶಿವಶಂಕರ ಸರ್ ಬರ್ತಾರೆ
ಶಿವಶಂಕರ್ ಸರ್ರ
ಹಾ ಅವ್ರೇ ಕೇಳ್ತಾರ ನೀನ್ ಎಲ್ಲಗಿದ್ದರಪ್ಪಾ ಅಂತಾರ ಸುಮ್ನೆ ಕೆಲ್ಸದ್ಮೇಲೆ ಅಂದ್ಬಿಡೋದು
ಹ್ಮ್ ಹ್ಮ್ ಗೆಸ್ಟ್ ಹಸ್ ಆಗಿರ್ತ ಅಂತಂದಲ್ಲಿ ಗೆಸ್ಟ್ ಹೌಸ್ ಆಗ ಇರ್ತಂಗಲ್ಲ
ಏನಾ
ಗೆಸ್ಟ್ ಹೌಸ್ ಆದಾಗ ಇರ್ತಿದಲ್ಲ
ಅದೇ ನೀರ್ತಲ್ಲ
ಬೇಡ ಬಿಡಲ್ಲಿ ಇಲ್ಲೇ ಹಾಸ್ಟೇಲ್ ಬಸ್ಸಿಂದ ಏನಂದ್ರ
ಬಸ್ಸಿಂದ ಏನ್ ಗೊತ್ತಿಲ್ಲ ನಂಗೆ
ಸರಿ ಆಯ್ತ ಅವರು ಜೂನಿಯರ್ಸ್ ಬಂಗ ಮಾಡಿಸತಾರ ಬಸ್
ಹಾ ಜೂನಿಯರ್ಸ್ ಬರಕ್ಕೆ ಬಾಳ ದಿನ ಅದ ಇನ್ನೊಂದ್ ತಿಂಗಳ ಅದು
ತಿಂಗಳ ತಿಂಗಳು ಇಲ್ಲ ಜಲ್ದಿನೇ ಆದ
ಹ್ಮ್
ಆಯ್ತು ಸರಿ ತಗೋ ಈಗ ಹಚ್ಚೇತೀನಿ ಮತ್ತ್ ನಾ
ಹಾ
ಹಚ್ಚೇತೀನಿ ನೋಡು
ಹ್ಮ್